ಹಲೋ ಹಾಯ್ ಏನ್ ಮಾಡ್ತಿದ್ದೀರಾ
ಏನಿಲ್ಲ ಇಲ್ಲ ಚೆನ್ನಾರ ಎಕ್ಸಾಮ್ ಅಲ್ವಾ ಓದ್ತಾವಿ
ಹೌದಾ ಏನ್ ಓದ್ತಾ ಇದ್ದೀರಾ ನೀವು
ನಾ ಚೀಚಿಯ ಮಾಡ್ತಾ ಇದ್ದೀನಿ
ಹೌದಾ
ನೀವು
ನಾವ್ ಇಂಜಿನಿಯರಿಂಗ್ ಮಾಡ್ತಾ ಇದ್ವಿ ನಮ್ಗ ಕೂಡ ಎಕ್ಸಾಮ್ಸ್ ಇದೆ ನಾವುಓದ್ತಾ ಇದ್ವಿ
ಹೌದಾ ಎಲ್ಲಿ ಸ್ಟೇ ಆಗಿರೋದು
ನಾವು ಹಾಸ್ಟೆಲ್ ಅಲ್ಲಿೇ ನೀವು ಪಿಚಿನ ಹಾಸ್ಟೆಲ್
ನಾವು ಅಸ್ಟಲ್ ಬಿ ಸಿ ಎಂ್ ಅಟಲ್
ಹ್ಮ್ ನಮ್ದು ಕೂಡ ಬಸ ಎ ಮಸ್ಟಲೆ
ಹ್ಮ್ ಹ್ಮ
ಎಂಡಿಯನ್ ಎ ಬಿೀಸಎಂ ಹಾಸ್ಟಲ್
ಚೆನ್ನಾಗಿದೆ ಸ್ಟ ಚೆನ್ನಾಗಿದೆ ಏನಂದ್ರೆ ನಾವು ಪಿ ಜಿ ಕಟ್ಟೋದಲ್ಲ ಹಾಸ್ಟೆಲ್ಗೆ ಕಟ್ಟೋದಲ್ಲದು ಅಂದ್ರೆ ಹಾಸ್ಟೆಲ್ ಅಲ್ಲಿ ಇದ್ರೆ ಏನೋ ಒಂದು ರತ್ತು ಊಟ ಸೇರ್ಲಿಲ್ಲ ಅಂದ್ರೆ
ಹ್ಮ್ ಹ್ಮ್ ಹೌದು ಹ್ಮ್
ತಿಲ್ಲ ಆದ್ರೆ ತಿಂಗಳಿಗೆ ಎಳ್ಸರ
ಹ್ಮ್ ಈಗೆಲ್ಲಿ ಏಳ್ಸರಕ್ಕಿಂತ ಕಡಿಮೆ ಯಾವ್ ಪಿ ಜಿನೂ ಇರಲ್ಲ ಎಲ್ಲ ತುಂಬಾ ಕಾಸ್ಟ್ಲಿ ಆಗ್ಬಿಟ್ಟಿದ್ದಾವ ಎಂತ ಚಿಕ್ಕರು ಮಾತ್ರ್ೂನು ಎಂಟು ಸಾವಿರ ಹೇಳ್ತಾರೆ ಹ್ಮ್ ಅದ್ರಲ್ಲೂ ಬೆಂಗಗಳೂರಲ್ಲಿ
ಅಯ್ಯೋ ಬೆಂಗ್ಳೂರಲ್ಲಿ ಹೌದು ಒಂದ್ ಮನೆ ಸಿಂಗಲ್ ಬೆಡ್ರೂಮೇ ತಗೋಬುದಲ್ವಾ ಇವಳೋ ಸರ್ ಓಕೆ
ಪಿ ಜಿ ದುಡ್ಡು ಎಷ್ಟು ಎಂಟೂವರೆ ಒಂಬತ್ ಸಾವಿರ ಕಂಡ್ರಿ
ಹಾ ಮತ್ತೆ ನಾವವು ಕೆಲ್ಸಕ್ ಹೋಗ್ತಿದೀವಿ ಅಂದ್ರ ಆ ದುಡಿಯಸ ನಮ್ಮಳ ಎಲ್ಲಾ ಪೀ ಜಿಗೆವರೆಗ ಕುಡುಪಕ್ಕ ಅದೇ ನಾವ್ ಹಸ್ಟೆಲ್ಲ್ಲಿ ಇದ್ರೆ ಏನೋ ಊಟ ಸೇರ್ಲಿಲ್ಲ ಅಂದ್ರೆ ಬಿಡಪ್ಪ ಹೊರಗಡೆ ಹೋಗ್ತಿನ ನಾನ ಇವತ್ತೊಂದ್ ದಿನ ಅನ್ಬೋದು
ಹ್ಮ್ ಹೌದು ಮತ್ತೆ ಬೀ ಸಿ ನಿಮ್ಮ್ ಹಾಸ್ಟೆಲ್ ಊಟ ಹೆಂಗಿದೆ ನಿಮಗೆ
ಹ ಚೆನ್ನಾಗಿದೆ ಏನು ಅಷ್ಟೊಂದ ರಾಬ್ಗ ಏನ ಇಿದೆಲ್ಲ ಚೆನ್ನಾಗಿರುತ್ತೆ ಊಟ ಮಾಡೋ ಹಾಗೆ ನೆಕ್ಸ್ಟ್ ವೆರೈಟಿ ವೆರೈಟಿ ತಿಂಡಿ ಮತ್ತೆ ಮಧ್ಯಾಹ್ನ ಬಿಸಿ ಊಟ ಆರ್ ನೈಟ್ ಬಿಸಿ ಊಟ ಈವ್ನಿಂಗ್ ಎಲ್ಲ ಕಾಫಿ ಟೀ
ದಿನಕ್ಕೆ ಎರಡು ತರ ಸಾಂಬಾರು ಕಾಫಿ ಟೀ ಎಲ್ಲ ಫ್ರೀಯಾಗಿ ಸಿಗ್ತಾ ಇರೋದ್ರಿಂದ ನಾವು ಅದಕ್ಕೇನು ಅನ್ಕೇಳ್ದೆ ತಿನ್ಬೇಕು ಅಷ್ಟೇ
ಹೌದು ಯಾರು ಅಷ್ಟೊಂದ ಫ್ರೀಯಾಗಿ ಎಲ್ಲೂ ಕೊೂಡಲ್ಲ ಅಲ್ವಾ
ಅದೇ ಮತ್ತೆ ಗೌರ್ಮೆಂಟ್ ಇಂದ ಅಷ್ಟು ಫ್ರೀಯಾಗಿ
ಹಾ ಮತ್ತೆ ಕಿಟ್ಟ ಅದ್ರಲ್ಲಿ ಸೋಪು ಬ್ರಿಶು ಹಷ
ಹ್ಮ್ ಹೌದು ಮಂತ್ಲಿ ಮಂತ್ಲಿ ಕರೆಕ್ಟಾಗಿ ಕೊಡ್ತಾರಾ ಹ್ಮ್್ಮ
ಆದ್ರೆ ಪಿ ಜಿ ಲೀ ಆದ್ರೆ
ಅಲ್ಲಿ ನಾವೇ ತಗೋಬೇಕು ಇನ್ನುೂ ಜಾಸ್ತಿ
ಹ್ಮ್ ತಿಂಗಳಿಗೆಷ್ಟೇಗ ಕೊಡ್ದ ಇ ಸಾವಿರ ನೆಕ್ಸ್ಟ್ ನಾವು ನಮ್ ಮನೆ ನಮ್ ಕ ಪರ್ಸನಲ್ ಖರ್ಚಿಗೆಲ್ಲ ಖರ್ಚು ಮಾಡ್
್ಮ ಹ್ಮ್ ಹ್ಮ್ ಎಷ್ಟು ಖರ್ಚಿರುತ್ತೆ ಅದು ಇವರು ಕೊೂಡೋ ಕಿಟ್ಟಿಂದ ನಮ್ದು ಎಷ್ಟು ದುಡ್ಡು ಉಳಿಯುತ್ತೆ ಅಲ ಮತ್ತೆ ಊಟದ ದುಡ್ಡು ಊಟನು ಅಷ್ಟ ಕೆಟ್ಟ್ದಾಗ ಏನಿರಲ್ಲ ತುಂಬಾ ಚೆನ್ನಾಗೆ ಮಾಡ್ತಾರೆ ಫ್ರೀ ಆಗಿ ಎಲ್ಲ
ಪ ಜಿ ತರನ ಡೈಲಿ ಒಂದೊಂದರ ತಿಂಡಿ ಮಾಡ್ತಾರೆ
ಹ್ಮ್ ಕೆಲವು ಪಿ ಜಿ ಗಳಲ್ಲೂ ಅಷ್ಟ್ ಚೆನ್ನಾಗಿರಲ್ಲ ಬಿಡಿ
ಹಾ ಹೌದು
ಎಲ್ ತಿಂದ್ರರು ಅಷ್ಟೇ ಸ್ವಲ್ಪ ದಿನಕ್ಕೆ ಬೇಜಾರಾಗಿ ಯಾವ ಊಟನು ಸರಿ ಅಂಸಲ್ಲ
ಹ್ಮ್ ಹೌದು ಪಿಜಿಲುೂ ಇಷ್ಟಿರಲ್ಲ ಅನ್ಕೊಳ್ಳಿ
ಹೌದು ನಮಗೆ ಹಾಗೆ ನಮ್ಮ ಬ ನಮ್ಮ ಲಗೇಜ್ ಎಲ್ಲ ಇರಕ ಒಂದ್ ಜಾಗ ಎಲ್ಲ ಕೊಟ್ಟಿರ್ತಾರೆ
ಹ್ಮ್ ಹ್ಮ್ ಅದು ಅಲ್ದೆ ನಾವ್ ಹಾಸ್ಟೆಲ್ ಇದ್ರೆ ಒಂದ್ ಅಡ್ವಾಂಟೇಜ್ ಏನಂದ್ರೆ ನಮ ಕಾಲೇಜರು ನ ನಮ ಫ್ರೆಂಡ್ಸ್ ಎಲ್ಲರ ಜೊತೆಯಲ್ಲಿ ಇತಾರೆ ಇರ್ತೀವಿ ಅದೇ ಪಿ ಜಿಲ್ ಹೋದ್ರೆ ಅಲ್ಲಿ ವರ್ಕಿಂಗ್ ಮಾಡೋರೆಲ್ಲಾ ಇರ್ತಾರೆ ಅವ್ರ್ದ ಫುಲ್ಲ ಡಿಸ್ಟರ್ಬೆನ್ಸ್ ಮಾಡ್ತಾರೆ ಓದಕ್ ಆಗಲ್ಲ
ಹ ಹೌದ ಹೌದು
ಅದೇ ಹಾಸ್ಟೆಲ್ ಅಲ್ಲಿ ಇದ್ರೆ ಎಲ್ರೂ ಸ್ಟೂಡೆಂಟ್ಸ್ ಎಲ್ರೂ ಓದ್ಕೋಬಹುದು ಚೆನ್ನಾಗಿರುತ್ತೆ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡ್ಿರ್ಬೋದು
ಹೌದು
ಹ್ಮ್ ಹ್ಮ್
ಮತ್ತೆ ನಾವ್ ಊಟ ಚೆನ್ನಾಗಿಲ್ಲ ಅಂದ್ರೆ ಕೇಳ್ಬೋದು ನಮಗೆ ರೈಟ್ಸ್ ಇರುತ್ತೆ ಪಿ ಜಿ ಇಲ್ಲಾಂದ್ರೆ ಯೋ ಈ ಪಿ ಜಿ ಇಲ್ಲ ಅಂದ್ರೆ ಏನಂತೆ
ಎಲ್ಲ ಬೇರೆ ಪಿ ಜಿಿಗೆ ಹೋಗುವಂತದೆ
ಹೌದು ನಾ ಬೆಸ್ಟ್ ಅಂದ್ರೆ ನಮಗ್ ಬ ಸಿ ಎಂ ಬೆಷ್ಟ ಆಗಿರುತ್ತಲ್ವಾ
ಹೌದೌದು ತುಂಬಾ ಬೆಟ್ಟರ್ ಅದೇನೆ ಎಷ್ಟು ಹಾಸ್ಟೆಲ್ಸ್ ಇದೆ ಕರ್ನಾಟಕದಲ್ಲಿ ಎಲ್ಲಾ ಕಡೆನೂ ಅಷ್ಟೆ ಎಷ್ಟು ಒಳ್ಳೆ
ಇವಾಗ ಪಿ ಜಿಲಿ ಚಿಕನ್ ಮಾಡಲ್ಲ ಒಂದೊಂದಾಗಿ ಪಿಜಿ ನಾವು ಹೊರ್ಗಡೆ ಹೋಗ್ ತಿನ್ಬೇಕು ಆದ್ರೆ ಇಲ್ಲಗಲ್ಲ ಮಾಡ್ತಾರೆ ಮತ್ತೆ
ಹ್ಮ ನಿಮಗ್ ಮಂತ್ಲಿ ಎಷ್ಟ ಸಲ ಚಿಕನ್ ಮಾಡ್ತಾರೆ
ವೀಕ್ಲಿ ಇರುತ್ತೆ ವೀಕ್ಲಿ ಟ್ಯೂಸ್ಡೇ ಟ್ಯೂಸ್ಡೇ ಇರುತ್ತೆ
ಒ ಮಂತ್ಲಿ ಫೋರ್ ಟೈಮ್ಸು
ಹಾ
ಹ್ಮ್್ಮ ನಮ್ಗೂ ಕೊಡ್ತಾರೆ ಯಾವಾಗ ಟ್ಯೂಸ್ಡೇ ಕೊಡ್ತಾರಲ್ಲಾ
ಹಾ ಟ್ಯೂಸ್ಡೇ ಕೊಡ್ತಾರೆ
ಇದು ನಿಮ್ದು ಸೇಮ್ ಮೆನುಯೂನೇ ಅಲ್ವಾ
ಹ್ಮ್ ಮತ್ತೆ ಕಾಲೇಜ್ ಅಷ್ಟ ಅಲ್ ತಕೊಂಡ್ರೆ ಅದಕ್ಕೂ ಜಾಸ್ತಿ ದುಡ್ಡು ಆಯ್ತು ಅದಕ್ಕೂ ಇದಕ್ಕೂ ಪೀ
ಹೌದು ಕಾಲೇಜ್ ಅಸ್ಟೆಲ್ ಅದು ಕಾಲೇಜ್ ಹಸ್ಟೆಲ್ಲಿಗೆ ಹೋದ್ರೆ ಫೀಸ್ ಜೊತೆ ಅದನ್ನು ಒಂದ್ ಲಕ್ಷ ಕಟ್ಸ್ಕತಾರೆ ಬೇರೆ ಕಡೆ ಪ್ರೈವೇಟ್ ಕಾಲೇಜಸ್ ಎಲ್ಲೆಲ್ಲಾ ಹಾಸ್ಟೆಲ್ಸ್ಗೆ
ಹೌದೌದು ಅದೇ ಒಂದ್ ಲಕ್ಷ ಇದ್ರೆ
ಹ್ಮ್
ನಾವ್ ಇನ್ನೊಂದ್ ವರ್ಷಕ್ಕೆ ಫೀಸ್ ಕಟ್ಬಹದು ಅಲ್ವಾ
ಹೌದು ಅದೆಲ್ಲ ಉಳ್ಸ್ಕೋಬೇಕು ನ್ನನ್ ಮುಂದೆ ನಮಗ್ ಕೆಲ್ಸ ಸಿಗುತ್ತೋ ಬಿಡುತ್ತೋ
ಹಾ ಹೌದೌದು
ಅದ ಸುಮ್ನೆ ವಷ್ಟು ಹ್ಮ ಅದಕ್ ಸುಮ್ನೆವಷ್ಟು ಲೋನ್ ತಗೊಳ್ಳುದು ಅದಾದ್ಮೇಲೆ ಇಂಜಿನಿಯರಿಂಗ್ ಮುಗಿಸಿಿ ಓದದ್ ಮುಗಿಸಿಿ ಅದನ್ನ ತೀರ ದ್ರಲ್ಲೇ ಎರಡು ಮೂರ್ ವರ್ಷ ಕಳೆದೋಗುತ್ತೆ ಅದೆಲ್ಲದಕ್ಕಿಂತ ಬೆಟ್ಟರು ಈ ತರ ಕಡಿಮೆ ಖರ್ಚುಲ್ಲಿ ಗೌರ್ಮೆಂಟ್ ಕಾಲೇಜು ಗೌರ್ಮೆಂಟ್ ಹಾಸ್ಟೆಲ್ ಫಸಿಲಿಟೀಸ್ ಎಲ್ಲ ಯೂಸ್ ಮಾಡ್ಕೋಬೇಕು
ಹಾ ಹೌದು ಯೂಸ್ ಮಾಡ್ಕೋಬೇಕು ಯಾರು ಇಷ್ಟ ಇಷ್ಟೊಂದಂದು ಫ್ರಿಯಾಗಿ ಯಾರು ಕೊಡೋಲ್ಲ ಅಲ್ವಾ
ಹ ಗೌರ್ಮೆಂಟ್ ಇಂದ ಈ ತರ ಫೆಸಿಲಿಟಿ ಸಿಗ್ತಾ ಇದೆ ಅಲ್ವಾ ಬಿಟ್ ಬಿಡ್ಬಾರ್ದು ಅದೆಲ್ಲ ಯೂಸ್ ಮಾಡ್ಕೋಬೇಕು
ಎಷ್ಟು ಫ್ರೀ ಆಗ ಕೊಡ್ತಾರೆ ನಮ್ಮಂತ ಯಾರೋ ಒಬ್ಬೊಬ್ರು ಶ್ರೀಮಂತರಿ ಇರ್ತಾರೆ ಇನ್ ಇದ್ದಾರೆಲ್ಲಾ ಬಡವರು
ಹ್ಮ್ ಈಗ ಏನ್ ಗೊತ್ತಾ ಇಷ್ಟೇ ಶ್ರೀಮಂತರಾದ್ರುನು ಅವ್ರ ಕೂಡ ಇವಾಗ ಗೌರ್ಮೆಂಟ್ ಇಂದ ಬರೋದು ಯಾಕೆ ಬಿಡ್ಬೇಕು ಅಂತೇಳಿ ಗೌರ್ಮೆಂಟ್ ಕಾಲೇಜಸ್ಗೆ ಹಾಸ್ಟೆಲ್ ಅಲ್ಲೇ ಇರ್ತಾರೆ
ಹೌದು
ಹ್ಮ್್ಮ
ಫ್ರೀ ಫ್ರೀಯಾಗಿ ಕೊಡೋದ್ನೆೆಲ್ಲ ನಾವು ತಗೋಬೇಕು
ಹೌದು ಸುಮ್ನೆ ಪಿಜಿಗೆಲ್ಲ ಅಷ್ಟು ದುಡ್ ಕಟ್ಕೊಂಡ ಅವರಂತೂ ಕೇಳಂಗೆ ಇಲ್ಲ ಆತರ ಫುಲ್ಲು ಒಂದು ಚಿಕ್ಕ ಬಿಲ್ಡಿಂಗ್ ಇ ಇದ್ರು ಅದ್ರಲ್ಲೇ ಮಂತ್ಲಿ ಒಂದೊಂದ್ ಲಕ್ಷ ದುಡತಿರ್ತಾರೆ ಅವ್ರು
ಹಾ ಹಾ
ಹ್ಮ್
ಮತ್ತೆ ಪಿಜಿಲಿ ಇಷ್ಟ ಬೇಕು ಅಷ್ಟ ಬೇಕ ಹಾಕಿಸ್ಕಲಿ ಎಂತಾರೆ ಅದು ನಿಜಾನೇ ಆದ್ರೆ ಇಲ್ದು ಬಿ ಸಿ ಏಮ್ ಹಾಸ್ಟೆಲ್ ಇರ್ತಾರಲ್ವ
ಎಷ್ಟ ಬೇಕು ಅಷ್ಟ ತಿನ್ಬೋದು ಕಾಫಿ ಟೀ ಎಲ್ಲ ಫ್ರೀ ಆಾಗಿ ಯಾರ್
ಯಾರು ಕೊೂಡಲ್ಲ ನೆಕ್ಸ್ಟ್ ಹುಷಾರಿಲ್ಲ ಅಂದ್ರೆ ಇವರು ಕರ್ಕೊಂಡ ಹೋಗ್ಬೇಕು ಬಿ ಸಿ ಎಂ ಹಸ್ಟೆಲ್ ಅಲ್ಲಿ ಅಡಗೇರು ವಾರ್ಡನ್ಸ್ ಆದಂದ್ರೆ ಪಿಜಿಲಿ ನಾವೇ ಹೋಗ್ಬೇಕು ನಮ್್ದಾರು ಕೇಳೋರಿರಲ್ಲ
ಹಷಾರಲ್ಲ ಅಂದ್ರರು ಯಾರು ಕೇಳೋಲ್ಲ ಯಾರು ಏನು ಮಾಡಲ್ಲ ಹಾಸ್ಪಿಟ್ಲ್ ಕರ್ಕೊಂಡ ಅದೇ ಬಿ ಸಿ ಎಂ ಹಾಸ್ಟೆಲ್ ಅಲ್ಲಿ ಅದು ರೂಲ್ಸ್ ಇದೆ ಹುಷಾರಿಲ್ಲ ಅಂದ್ರೆ ಆ್ ಅದು ಆಂಬುಲೆನ್ಸ್ ಅಲ್ಲೇ ಕರ್ಕೊಂಡು ಹೋಗ್ತಾರೆ ಎಷ್ಟು ಹುಷಾರ ಇಲ್ಲ ಅಂದ್ರ
ಹ್ಮ್
ಹೊರ್ಗಡೆ ಎಲ್ಲಾ ಜಾಸ್ತಿ ಟೈಮ್ ಕೊಡಲ್ಲ ಆರ್ ಗಂಟೆ ಅಷ್ಟತ್ತ ಕ್ಲೋಸ್ ಮಾಡ್ ಆ ತರ ಅಂದ್ರೆ ಹೆಣ್ಮಕ್ಳಗ್ ಆತರಾನೇ ಇರ್ಬೇಕು
ಹ್ಮ್ ಹೌದು ಮತ್ತೆ ಮಂತ್ಲಿ ಒಂದ್ಸಲ ಬಿ ಸಿ ಎಂ ಹಾಸ್ಟೆಲ್ ಆಫೀಸ್ ಸರಿ ಯಾವಾಗಾದ್ರೂ ವಿಸಿಟ್ ಕೊಟ್ಟು ಏನಾದ್ರು ತೊಂದ್ರರೆ ಇದ್ರೆ ಅದ್ರ ಬಗ್ಗೆ ವಿಚಾರ್ಸಿ ಅದನ್ನ ಸರಿ ಮಾಡ್ಸಿ ಹೋಗ್ತಾರೆ
ಹಾ ನಮ ನಂಗೆಲ್ಲ ಕೇಳ್ತಾರದ ಪಿಜಿ ಲೀ ಯಾರು ಕೇಳಲ್ಲ ನಮ್ದು ಇದ್ರೆ ಇರು ಬಿಟ್ರೆ ಬಿೇಡ ಹೋಗಂಗಿದ್ರೆ ಹೋಗು
ಅಷ್ಟೇ ನೀ ಇಲ್ಲಾಂದ್ರೆ ಇನ್ನೊಬ್ರು ಬರ್ತಾರೆ ಹಂಗ ಹಿರ್ತಾರೆ ಅವರು
ಹೌದ ನೆಕ್ಸ್ಟ್ ಇವತ್ತು ಪಿ ಜಿಲಿ ಯಾರು ಇಲ್ಲ ಅಂದ್ರೆ ಕೇಳಲ್ಲ ಅವರು ಅಯ್ಯೋ ಇವ್ರು ಎಲ್ಲೋದ್ಲು ಅಂತ ಕೇಳಲ್ಲ ನಮನ ಆದ್ರೆ ಇವತ್ತಲ್ಲ ಇವ್ರು ಎಲ್ಲೋದ್ರು
ಹಾ ಹೌದು ಹೋಗ್ಬೇಕಾದ್ರುನು ಪೇರೆಂಟ್ಸ ಕಾಲ್ ಮಾಡ್ಸಿನೆ ಊರಿಗೆಗ್ ಹೋಗ್ತೀನಿ ಅಂದ್ರುನು ಕಾಲ್ ಮಾಡ್ಸಿನೇ ಕಳ್ಸ್ತಾರೆ ಸ್ವಲ್ಪ ಲೇಟ್ ಆಗ ಬಂದ್ರು ಪೇರೆಂಟ್ಸ್ಗೆ ಕಾಲ್ ಮಾಡಿ ಕೇಳ್ತಾರೆ ಆತರ ಎ ಇದ್ದಾಗ ಸ್ಟ್ರಿಕ್ಟ್ ಆಗಿರುತ್ತೆ ನಾವು ಒಳ್ಳೆಯವರಾಗಿರ್ತೀವಿ
ಬೆಟರ್ ಟು ಬಿ ಸಿ ಏಮ್ ಹಾಸ್ಟೆಲ್ ಇಾರ ಪಿ ಜಿ ಕಾಲೇಜ್ ಹಾಸ್ಟೆಲ್ ಅಲ್ಲಿ ಎಲ್ಲಾರ್ಗು ಓಡಿಸಕೊಂಡ್ರೆ
ಹೌದು ಹೌದು ನಿಜ ಬಿಟ್ಟರು
ಹ್ಮ್ ನೆಕ್ಸ್ಟು ನಮ್ಮ ಅಪ್ಪ ಅಮ್ಮಗನು ರಿಲ್ಯಾಕ್ಸ್ ಇರುತ್ತೆ ಅಯ್ಯೋ ನಮ್ಮ ಮಕ್ಳಲ್ಲ ಇದರೆ ಸೇಫ್ ಆಗ ಅಂತ ಪಿ ಜಿ ಲೀ ಇದ್ರೆ
ಅ ಅಲ್ಲಿದ್ರೆ ತುಂಬಾ ಆ ಹೌದು ಗಾಬರಿ ನೈಟ್ ಎಲ್ಲ ಎಲ್ಲಿ ಓಡಾಡ್ತಾರೋ ಯಾರು ಹೇಳೋ್ರಲ್ಲ ಕೇಳೋವ್ರಲ್ಲ ಆ ತರ ಇರುತ್ತೆ ಹ್ಮ್ ಹ್ಮ್
ಪಾಪ ನಮ್ಮಂತ ಬಡವರ್ಗ್ ಹಿಂಗೆ ಫ್ರೀಯಗ ಕೊಡ್ಬೇಕು ಸರ್ಕಾರದವರು ಯಾರೋ ಒಬ್ಬೊಬ್ರು ಶ್ರೀಮಂತರಿರ್ತಾರೆ
ಹೌದು
ಅವರು ಬಳಸ್ಕನಲ್ಲ ಅಂತೇಳಿ ನಮ್ ಬಡವರು ಹೊಟ್ಟೆ ಮೇಲೆ ಹೊಡಿಬರದು
ಆತರ ಎಲ್ಲ ಮಾಡಲ್ಲ ಸದ್ಯಕ್ಕೆ ಈ ಸಿಸ್ಟಮ್ ಎಲ್ಲ ನಿಲ್ಸಲ್ಲ ಇದ ಇನ್ನು ಇರುತ್ಹೆ ತುಂಬ ವರ್ಷ ಹ್ಮ್ಮ್ ಹೌದು ಮತ್ತೆ ಏನ್ ಸಮಾಚಾರ ಏನಿಲ್ಲ
ಮತ್ತೆ ನಾನ್ ಮಾಸ್ಟರ್ಸ್ ಮಾಡ್ಕೋಬೇಕು ಅಂತ ಇದ್ದೀನಿ ಯಾವಾಗ್ಲೂ ಬಿ ಸಿ ಎಂ ಹಾಸ್ಟೆಲ್ ಕಾಲೇಜು ಆ ಗೌರ್ಮೆಂಟ್ ಕಾಲೇಜ್ಗಳೇ
ಪೋಸ್ಟ್ ಗ್ರಾಜುಯೇಟ್ಸ್ ಅವ್ರರ್ಗೂ ಇರುತ್ತೇ ಬಿ ಸಿ ಎಂ ಹಾಸ್ಟೆಲ್ ಆಫೀಸ್ ಯುಟಿಲೈಸ್ ಮಾಡ್ಕೊಳ್ಳಿ
ಹಾ ಸರಿ ಸರಿ
ಸರಿ ಆಯ್ತು
ಹ ಆಯ್ತು ಬಾಯ್
ಹ್ಮ್ ಬಾಯ್